ಹಲೋ
ಹಲೋ
ಹಾ ಏನ್ ಮಾಡ್ತಿದ್ದೀರಾ.
ನಾನು ಇದ್ದೆ ಕೂತ್ಕೊಂಡು.
ಆ ಕಾಫಿ ಆಯ್ತಾ.
ಆಯ್ತು ನಿಮ್ದು.
ನಮ್ದುಸ ಆಯ್ತು ಎಂತ ಸ್ಪೆಷಲ್.
ಸ್ಪೆಷಲ್ ಏನಿಲ್ಲ ಬಿಸ್ಕೆಟ್ ನಿಮಗೆ.
ಓ ನಾಮಿಗೆ ಪಲಾವು.
ಆ
ಹ್ಮು ಮತ್ತೆ ಏನ್ ಮಾಡಿದಿ ಇವತ್ತು ಫುಲ್ ಡೇ.
ಇವತ್ತು ಫುಲ್ ಡೇ ಸುಮ್ನೆ ಮೂವಿ ನೋಡಿ. ಹೌದು ನೀವು
ನಾವು ಅದೇ ಟಿವಿ ನೋಡಿದು ಅದೇ ಮಾಡಿತು.
ನಾವು ಅಷ್ಟೇ.
ಹ್ಮ್ ಮತ್ತೆ ಮನೇಯಲ್ಲಿ ಯಾರೆಲ್ಲ ಇದ್ದೀರಾ.
ಅಜ್ಜಿ ತಂಗಿ ಇದ್ದೀವಿ ನಿಮ್ ಮನೇಲಿ
ನಮ್ ಮನೇಲಿಲಿ. ನಾಕ್ ಜನ ಇದ್ದೀವಿ ನಾನು ಅಲ್ಲ ಮೂರು ಇವಾಗ ಮೂರು ಜನ ಇದ್ದೀವಿ ನಾನು ಅಪ್ಪ ಅಮ್ಮ ಅಣ್ಣ ಜಾಬ್ ಅಲ್ಲಿ ಇದಾನೆ
ಹ್ಮ್
ಹಾಗೆ ಮತ್ತೆ ನಿಮ್ದು ಫೇವ್ರೇಟ್ ಫುಡ್ ಯಾವುದು.
ನಮ್ದು ದೋಸೆ
ದೋಸೆನ
ಹ್ಮ್
ಅದಿಕ್ಕೆ ಯಾವುದದು ಸಾರು ಸ್ಪೆಷಲ್
ಅದು ಸ್ಪೆಷಲ್ ವೆಜ್ ಯಾವ್ದಾದ್ರು
ನೀವು ಚಿಕನ್ ತಿನ್ನಲ್ವಾ
ಚಿಕನ್ ಸಾ
ಹಾಂ
ದೋಸೆ ಇಷ್ಟ ಅಷ್ಟೇ ಹಾ ಗೊತ್ತು
ಹಿಗೆ ಮಾಡ್ತೀರಾ ಅಂತ ಹೇಳ್ತೀರಾ.
ಅಂ ಹೇಳ್ತೀನಿ ಒಂದು ಸಿಂಪಲ್ ರೆಸಿಪಿ ಹೇಳ್ತೀನಿ.
ಆಯ್ತು
ಹೇಳ್ಬೇಕಾ
ಹಾ ಹೇಳಿ ಹೇಳಿ
ಫಸ್ಟ್ ಆಯಿಲ್ ಆಯಿಲ್ ಹಾಕ್ಕೋಬೇಕು ಹಲೋ ಫಸ್ಟ್ ಆಯಿಲ್ ಮತ್ತೆ ಅದಿಕ್ಕೆ ಸಾಸಿವೆ ಮತ್ತೆ ಜೀರಾ. ಆಮೇಲೆ ಆಮೇಲೆ ಬೆ ಇದು ಶುಂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಆನಿಯನ್ ಹಾಕಿ ಇದು ಫ್ರೈ ಮಾಡ್ಬೇಕು ಮತ್ತೆ ಮತ್ತೆ ಚಿಕನ್ ಹಾಕ್ಬೇಕು
ಹಾಂ
ಮತ್ತೆ ಎಲ್ಲ ಅದಿಕ್ಕೆ ಮಸಾಲ ಹಾಕ್ಬೇಕು ಚಿಲ್ಲಿ ಪೌಡರ್ ಮತ್ತೆ ಇದು ಟರ್ಮರಿಕ್ ಪೌಡರ್ ಮತ್ತೆ ಆ ತರೆ ಅದೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು ಒನ್ ಆಮೇಲೆ ಅದ್ ಚೆನ್ನಾಗಿ ಅದ್ಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಬೆಂದಾದ್ಮೇಲೆ ಅದಿಕ್ಕೆ ಇದು ಕೊಕೋನೆಟ್ ಇದೆಲ್ಲ ಅದ್ನ್ ಹಾಕೋದು ಅಷ್ಟೇ ಅದ್ನ ಹಾಕ್ಬಿಟ್ಟು ಫ್ರೈ ಮಾಡೋದು, ಅದನ್ನ ಹಾಕ್ಬಿಟ್ಟು ಫ್ರೈ ಮಾಡೋದು ಅಷ್ಟೇ.
ಹ್ಮ್ ನಿಮ್ದ ಫೇವರೇಟ್ ಚಿಕನ್
ಹೌದು ನಮ್ಗೆ ಫಿಶ್
ಅಂ ಅಂ ಫಿಶಾ
ಹ್ಮ
ಹಞ ಮತ್ತುತ್ತೆ ನೀವು ಡ್ಯಾನ್ಸ್ ಎಲ್ಲ ಮಾಡ್ತೀರಾ
ಹಾ ಮಾಡ್ತೀವಿ
ಹಾ ಬುಕ್ಸ್ ಎಲ್ಲ ಓದೋದು ಇಂಟ್ರೆಸ್ಟ್ ಇದೆಯಾ
ಬುಕ್ಸ ಓದ್ತೀವಿ
ಹಾ ನಿಮಗೆ ಆವು ದೇವರಟ್ ಸಬ್ಜೆಕ್ಟ್
ನಂಗೆ ಯಾವಾಗ ಇವಾಗ ದಿಗ್ ಇವಾಗಲ್ಲ ಅಥವಾ
ಇವಾಗ
ಇವಾಗ ಹ ಹೌದು
ಹ
ಇವಾಗ ಇದು ಎಫ್ ಸಿಿ
ಹ ಕಾಲೇಜ್ ಹೆಂಗಿದೆ ಮೆಮೊರೀಸ್ ಎಲ್ಲ ಪಿ ಯು ಚಿಲಿ ಹ್ಞೂ ಮೆ ವಿಶೇಷ
ವಿಶೇಷ ಏನಿಲ್ಲ
ಹ್ಮ್ ಅಜ್ಜಿ ಎಂತ ಮಾಡ್ತಿದ್ದಾರೆ
ಅಜ್ಜಿ ಸ್ನಾನಕ್ಕೋಗಿದ್ದಾರೆ ಹ್ಮ್
ನಿಮಗೆ ಯಾವುದಾದ್ರೂ ಖಾತೆ ಗೊತ್ತಾ
ತೆನಾ
ಹ್ಮ್
ಖತೆ ಖತೆ ಗೊತ್ತಿಲ್ಲ
ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಾದ್ರರು ಇರೋದು
ಯಾವುದಾದ್ರೂ ಕವಿತೆ ಕಾವ್ಯ ಭಾಗದಲ್ಲಿ
ಕವಿತೆನಾ
ಹಾ
ಕವಿತೆ ಯಾವುದೇ
ಹೌದದು ಓಕೆ ನಿಮ್ಗೆ ಯಾವ್ದು ಇಷ್ಟ ಅದ ಹೇಳಿ ಬೇರೆ ಲೈನ್ ಒಂದು ಪ್ಯಾರೆ ಎಲ್ಲ
ಕವಿತೆ ಇಲಿ ಒಂದ್ ನಿಮಿಷ
ಹಾಂ ಸರಿ ಸರಿ
ಎಂತ ಕವಿತೆ
ಯಾವು್ದ್ರೂ ಓಕೆ ನಿಮಗಿಷ್ಟ ಆಗಿರೋದು
ಹಾ ಹೇಳಿ ಹೇಳಿ
ಒಂದ್ ಹತ್ತೈ ತಿನ್ ಮೀಗೆ